ಹ
ಏನ್ ಮಧ್ಯರಾತ್ರಿ ಮಧ್ಯರಾತ್ರಿಲ್ಲಿ ಕರೆ ಮಾಡಿ ತಲ್ಲ ತಿಂತೀರಾ
ಇದು ಕೊನೆಯ ಕರೆ ಅಲ್ವಾ ಅದಕ್ಕೆ ಕೊನೆಯ ಕರೆ ಕೊನೆಯ ಮುಗಿಸ್ಬಿಡೋಣ ಅಂತ ಹೇಳಿ
ಹ ಹಾ ಕೊನೆಯ ತರ ನಮಗೆ ಹೇಳಿದೆ ತಾನೆ ಕ ನನಗೆ ಮಾಡಿ ಅಂತ ಹೇಳ
ಮೊದ್ಲಿ ಏನ್ ಹೇಳ್ಬೇಕು ಮೊದ್ಲೆ
ಹಾ
ಆಯ್ತು ಇದೊಂದು ಏನ್ ಮಾಡ್ತಿದೀರಾ
ಓ ಮಾಲ್ಲಿಗೆ ಕ್ಯಾಂಡಿ ಕ್ರಷ್ ಆಡ್ತಿದ್ದೆ ಕ್ಯಾಂಡಿ ಕ್ರಾಸ್ ಆಡ್ತಿದ್ದವೆ
ಹ್ಮ ಓ ಗೇಮ್ ಎಲ್ಲ ಆಡ್ತಿರತವು ಹಹೋ ಹಗೆ ನಾನು ಕೇರಾ ಮಾಡ್ತಾ ಇದ್ದೀನಿ
ಹಾ ಹಾ ಕೆರೆ ಮಲೆ ಎಷ್ಟು ಕಾಯಿ ಇರ್ತವೆ ಎಷ್ಟು ದಾಳಗಳು ಇರ್ತವೆ ಅದು
ಹ ಅರ್ಥ ಆಗಲ್ಲ ಏನು
ಇನ್ನು ಆಡು ಆಟದಲ್ಲಿ ಎಷ್ಟು ಕಾಯಗಳತವೆ ನಾಣ್ಯಗಳು ಅಂತ
ಹ್ಮ್ ಗೊತ್ತಿಲ್ಲ ಅದು ನಾನು ಲೆಕ್ಕ ಹಾಕಿಲ್ಲ ನೀವ ನಾದ ಲೆಕ್ಕಾ ಹಾಕಿದ್ರೆ ಹೇಳಿ
ಇಪ್ಪತ್ತೊಂಬತ್ತು ರಾಣಿ ಸೇರಿ ಸತ ಒೊಂಬತ್ತು
ಹೌದ ರಾಣಿ ಸೇರಿಸಿದ್ರೆ ಹತ್ತೊಂಬತ್ತು
ಹ ಹ್ಮ
ಹೌದ ಕ್ಯಾಂಡ ಕ್ರಶ್ ಹೋ
ಹ ಹ್ಮ ಕ್ಯಾಂಡಿ ಕ್ರಶ್ ಹಾಕೊಂಡ್ರೆ ಅವ ನಮ್ ದೋನಿಯ ಅಡಿಿನ ಅವವಾಗಿ ನಡೆಸ್ತಿ
ಹ್ಮ್ ಸ್ವಲ್ಪ ವಯಸ್ಕರ ಕಾಶವಾಗಿದೆ ನಿಮ್ದು
ಹೌದಾ ಅವ ದೋನಿ ಅಡ್ದಲ್ಲ ವಯಸ ನಮ್ದು ಧ್ವನಿ ನೀ ಹಂಗೆ ಇದೆ ಈ ಪಕ್ಕದಲ್ಲೆಲ್ಲ ಮಲಗಿದಾರಲ್ಲ ಅವ್ರ ತೊಂದ್ರೆ ಆಗ್ಬಾರ್ದಲ್ಲ ಹಾಗಾಗಿ ನಿಮ್ಮ ಕೋಣೆಯಲ್ಲಿ ಎಲ್ಲರೂ ಮಲಗಿಲ್ವಾ ಇನ್ನು
ಹ ಊಟ ನತ ನಾನೀಗ ಮುಗೀತ್ ಈಗ ಮರಗ್ತೇನೆ
ಹ ಹಾ ನೀವು ಮತ್ರರ
ಹೌದು ಅದು ಏನು ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ
ಹ್ಮ್ ಹ್ಮ್
ಅದು ಈಗ ಮಳೆ ಲ್ಲಿ ಬರ್ಗಲ್ ಅಂತ ಹೇಳ್ತವಾರಲ್ವಾ
ಹೌದು
ಅದರ ಸಲಿಗೆ ಮೋಡ ಬಿತ್ತನೆ ಎನ್ನು ಪದಗಳು ಬಹಳ ಕೇಳಿ ಬರ್ತವೆ
ಆ ಆಸನದಲ್ಲಿ ಮೋಡ ಬಿತ್ತನ ಮಾಡತಿದ್ದಾರೆ
ಹ ಹಗೆ ಏನದು ಮೋಡ ಬಿತ್ತಾನೆ ಅಂದ್ರೆ ಏನು
ಹ್ಮ್ ಈಗ ಕಪ್ಪು ಮೋಡುಗಳು ಇರ್ತಾವದ ಅಂದ್ರೆ ಹ್ಮ ಮಳೆ ಬರ್ಸೋ ಸಂಭವ ಇರೋ ಮೋಡಗಳು ಅದ್ರ ಮೇಲೆ ಹ ಸಿಲ್ವರ್ ಸ್ವಲ್ಪ ಇಟ್ಟು ಅಥವಾ ಏನೋ ಇದೆ ಅದು
ಅಯೋಡೈಡ್ ಅಂತಾರಲ್ವಾ
ಹಾ ರಾಸಾಯನಿಕಲ್ ಹೆಸರು ಗೊತ್ತಿಲ್ಲ ಒಟ್ಟ ಸಿಲ್ವರ್ ಏನೋ ಇದೆ ಅದ್ರೆ ಸರ್
ಹ
ಆದ್ರೆ ಅದ್ರ ಮೇಲೆ ಸಿಂಪಡಿಸಿದ್ರೆ ಅದು ಕರುರುತ್ತೆ ಅ ನೀರಾಗಿ ಮತ್ತ ಮತ್ತು
ಇ ತರ
ಮಳೆ ಆಗುತ್ತೆ
ಹ ಹಾ ಹಂಗೆ ಅದ ಏನು ಇದಾಗಲ್ವಾ
ಅದಗರ
ಇನು ವಾತಾವರಣ ಅಂದ್ರೆ ಪರಿಸರಕ್ಕೆ ತೊಂದರೆ ಮಾಡಲ್ವಾ
ಹಲ್ಲ ಇಲ್ಲ ಏನು ಪರ್ಸಕಿ ಅ ತೊಂದರೆ ಇಲ್ಲ ರಾಸಾಯನಿಕ ಮಳೆ ಏನು ಆಗಲ್ಲ ಮಳೆ ಆಗುತ್ತ
ಹಾ
ರಾಸಾಯನಿಕ ಯಏನ್ ಆಯಲ್ಲ ಸ್ವಲ್ಪ ಆಗುತ್ತೆ ಇರುತ್ತೆ ಏನಾದ್ರರು ಒಂದಿದ್ರೆ ಒಂದ್ ಮಾಡ್ದಾಗಲ್ಲ
ಓ ಹಂಗೆ
ಹ್ಮ
ಹ್ಮ್
ಮೋಡಗಳದಾವ ಮಳೆಯಲ್ಲ
ಹ್ಮ
ಆಗುತ್ತಂತ ಹೇಳಿದ ಆ ಮಳೆ ಆಗುತ್ತಗಂತ ಹೇಳಿದಿದ್ದಾರೆ
ಓ ನಮ್ ಕಡೆ ತುಂಗಭದ್ರ ಜಲಾಶಯ ತುಂಬಿ ಹರಿದ್ರೆ ಮಾತ್ರ ಹತ್ರ ನಮ್ಗೆ ಬರಗಾಲದಿಂದ ಮುಕ್ತ
ಚೆನ್ನಾಗಿ ಮಳೆ ಆಗುತ್ತೆ ಅಂತ ಬರದೇ ಇದೆ
ಹಾ ಹಾ
ಮೋಡಗಳಲ್ಲ ನಮ್ಮ ಬಾರ್ಸ ಸುತ್ತತಾ ಇದದೆ
ಹಾ ಹಾ
ಭಾರತದ ಮೇಲೆ ಅದು ತುಂಬಾ ಮಾಡಡೋದು ಹ್ಮ್ ಹ್ಮ ಬೇರೆದೇಶಿ ಬೇರಿಲ್ಲ ಸಂಭವವದೆ ಚೆನ್ನಾಗಿ ಮಳೆ ಆಗುವ ಸಂಭವ ಇದೆ
ತುಂಬಾ ತುಂಬಾ ಇದೆ ಅಲ್ಲಿ ಇದು ನಾವು ಇರೋ ಜಾಗದಲ್ಲಿ ತುಂಬಾ ಗಾಳಿ ಬೀಸ್ತಾ ಇದೆ
ಹಾ ಗಳ ಭ ಚಳಿ ಚಳ ಅಂತ ಇದೆ ಆದ್ರೂ ನಾವು ಪಂಗಾ ಪಂಗಾಕ ಬಿಟ್ಟಿಲ್ಲ
ಯಾ ಕೆಗೆ ಯಾ ಕಗೆ
ಹಂಗೆ ಆ ಪಂಕ್ದ ಸೌಂಡ್ ಬಂದ್ರೆ ಅಷ್ಟೇ ನಿದೆ ಬರುತ್ತೆ ಚೆನ್ನಾಗಿ ಹಂಗೆ ಅದೊಂದು ರೂಢಿಯ ಆಗ್ಬಿಟ್ಟತ್ತದ ಡೈಲಿ ಹಾಕ ಡೈಲಿ ಅಕ್ಕೌಂಟು ಮ
ಹೌದಾ ಈ್ಮ ಮೊನ್ನೆ ನಾವವು ಒಂದು ಊರಿಗೆ ಹೋಗಿದ್ವಿ ನಾವ್ ಅಸ್ತೀವಿ ನಮಗೆ ಇರ್ಬೇಕು ನಮಗ್ ಪಂಕ ಇರ್ಬೇಕು ಮ ಮನ್ನೆ ನಾವ ಒಂದು ಬೀಚ್ಗೆ ಸಮುದ್ರದ ಹತ್ರ ಹೋಗಿದ್ವಿ
ಹ್ಮ್ ಹ್ಮ್
ಆ ಸಮುದ್ರದ ಅಲೆಗಳು ಸ್ವಲ್ಪ ಒಂದು ಒಂದ್ ಎರಡು ಸಲ ಸುಮ್ನೆ ಅಂದ್ರೆ ಅಷ್ಟು ಆಕ್ರೋಶದಿಂದ ಬರುದಿಲ್ಲ ಅಲೆಗಳು ಒಮ್ಮೊಮ್ಮೆ ಕ್ಲೀನ್ ಆಗುತ್ತೆ ಸಡನ್ ಜೋರ್ ಎಲೆಗಳು ಬರ್ತವೆ
ಅದು ಸಮಯ ಇರುತ್ತೆ ಎರಡವಗೆ ನಾಲ್ಕವರಿಗೆ ಆರವರಿಗೆ ಒಂದು ಅಲೆಗಳು ಬರ್ತಾವಂತ ಒಂದು ಇದೇನ ಮರ್ತೋಗೀನಿ ಓದಿದ್ದೆ ನಾನು ಸ್ವಲ್ಪ ಅದರ ಬಗ್ಗೆ ಚಂದ ಚಂದ್ರನ ಇದರಿಂದ ಬರುತ್ತೆ ಹಾಗ ಹಾಗೆ ಹ್ಮ ಹ್ಮ್ ಹಾಗಾಗಿ ಇದು ಬರುತ್ತೆ ಚಂದ್ರನ ಸ ಇರುತ್ತೆ ಗುರುತಾಕ್ಷ
ಮತ್ತೆಷ್ಟ ಸುನಾಮಿ ಅಂತ ಬರ್ತಲ್ವಾ ಅದು ಹೇಗೆ ಬರುತ್ತೆ
ಸಾನ ಈಗ ಗಾಳಿ ಒತದಜ ಈಗ ನಿಮ್ ಕಡೆಯಿಂದ ಗಳಕ್ ತರ ಬಂದು ಆ ಕಡೆಯಿಂದಗಳಿ ತರ ಎರಡು ಅಂತಿ ಅ ಸತ್ತರತ್ತು
ಅಂಗಲ್ಲ
ಮತ್ತೆ
ಈಗ ಈಗ ನೋಡಿ ಈಗ ನಮ್ಮ ಭೂಮಿ ಮೇಲೆ
ಹಾ
ಹ ಟಲ್ ಯು ಐ ವಲ್ಟಲ್ ಯು
ಹಾ
ಈಗ ಉದಾಹರಣೆಗೆಗ ಈಗ ಪ್ಲೇಟ್ಸ್ ಅಂತ ಗೊತ್ತಾ ಪ್ಲೇಟ್ಸ್ ಈಗ ನಮ ಈಗ ಇಂಡಿಯನ್ ಪ್ಲೇಟ್ ಯರೋಷಿಯನ್ ಪ್ಲೇಟ್ ಅಂತ ಇರ್ತ
ಪ್ಟ್ ಪ್ಲಾಟ
ಹ ಆತರ ಆ ತರ ಸಮುದ್ರದಲ್ಲಿ ಇರ್ತವೆ ಪ್ಲೇಟ್ಸ್ ಅಂತ
ಹ್ಮ
ಹ್ಮ್ ಆ ಸಮುದ್ರದಲ್ಲಿ ಅವು ಪ್ಲೇಟ್ಸ ಘರ್ಷಣೆ ಆದಾಗ ಭೂಕಂಪ ಉತ್ಪಾದನೆ ಆಗುತ್ತೆ ಸಮುದ್ರದಲ್ಲಿ ಭೂಕಂಪ ಆದಾಗ ಏನಾಗುತ್ತೆ ಅಲೆಗಳು ಹ್ಮ್ ದಿನ ನಿತ್ಯ ಆ ದಿನನಿತ್ಯ ಹೇಗೆ ಇರುತ್ತೆ ಅದಕ್ಕಿಂತ ಜಾಸ್ತಿ ಆಗುತ್ತೆ ಎಲೆಗಳು
ಹೌದಾ
ಹ ಆ ಕಾರಣದಿಂದಾಗಿ ಸುನಾಮಿ ಎಲ್ಲ ಬರುತ್ತೆ
ಹಾ ಹಾ ಈ ಸುಂಡ್ರಗಳ ಹೇಗೆ ಆಗುತ್ತೆ
ಸುಂಟ್ರಗಾಳಿ ಅದು ನಾನು ಓದಿದ್ದೇ ಮರ್ತು ಬಿಟ್ಟೀನಿ ಅದು ಸಂಟಗಾಳಿ ಇಂಗ್ಲೀಷ್ ನಲ್ಲಿ ಟೋರ್ನ ನ ಅಂತಾರಲ್ಲ
ಹಾ
ಹಾ ಟೋರ್ನಾಡೋ ಅದು ಅದಕ್ಕೆ ಆಗುತ್ತೆ ನಿ ಮ ಮರ್ತು ಬಿಟ್ಟನ್ ನಾನು ಅದು ಅದು ಏನು ಉಂಟ
ಹಾ
ಅದು ಅರ್ಥ ಮಾಡಿಕೊಂಡ್ರೆ ಬಹಳ ಅದ್ಭುತವಾದ
ಹೀಗೆ ಯಾವ ಯಾವ ದೇಶದಲ್ಲಿ ಹೀಗೆ ಮಳೆ ಆಗುತ್ತೆ
ಹ್ಮ್
ಎಲ್ಲಿನು ಅಂತೇನು
ಎಲ್ಲಿನಾ ಲಾಲೀನಾ
ಹ್ಮ
ಅದ ಅದನ್ನು ಓದಿನಿ ಅಂದ್ರೆ ನಮ್ದು ಓದಿದ್ದಿ ಬಟ್ ಮರ್ತ ಬಿಟ್ಟನ್ ರೀ ನಾನು
ಹಾ ಹಾ
ಅದು ಇದೇ ಇರುತ್ತಯ ಹೈ ಪ್ರೆಷರ್ ಟು ಲೋ ಪ್ರೆಜರ್ ಟ್ರಾವೆಲ್ ಆಗುತ್ತೆ ವಿಂಡೋ ಎಲ್ಲ ಏನೇನೋ ಇದಾವೆ ನಾವು ಓದ ನಾನ್ ಮರ್ತಿದ್ದೀನಿ ಅದು ಕಾನ್ಸೆಪ್ಟ್ ಮರ್ತೀನಿ ರಿವೈಸ್ ಅಲ್ಲಿ ಪುನಃ ಓದಿದ್ರೆ ಅರ್ಥ ಆಗುತ್ತೆ ಅದೇ ಅರ್ಥ ಆಯ್ತ ಅರ್ಥಯ್ತು ನನಗೆ
ತಾಪಮಾನ ಜಾಸ್ತಿ ಆಗಿ ಒತ್ತಡ ಜಾಸ್ತಿ ಆಗಿ ಇದ್ರಿಂದ ಮಳೆ ಆಗೆ ಹ
ಹೌದು
ಹ್ಮ್ ಮಳೆ ಹೇಗಾಗತ್ತ
ಮಳೆ ನೋಡ್ರಿಪಾ ಹಾವಿಯಾಗಿ ಹೋಗುತ್ತೆ
ಏನಗ ಹೋಗುತ್ತ
ಹ್ಮ ನಮ್ಮ ನೀರು ಸಮುದ್ರದ ನೀ ಬಹಳ ಅಂದ್ರೆ ಸಮುದ್ರದ ನೀರು ಹೇ ಆಗುತ್ತೆ ಇನ್ನೊಂದು ನದಿಗಳ ನೀರು
ಸಮುದ್ರ ನೀರು ಉಪ್ಪು ಇಡ್ತಲ್ಲ ಮಳೆ ಉಪ್ಪು ಯಾಕಾಗಲ್ಲ
ಅದು ಅದದ್ರದು ಕೆಪಾಸಿಟಿ ಬಾಳ ಇರುತ್ತಲ್ಲ ಹಂಗೇ ಅದರ ಜೊತೆಗೆ ನದಿಗಳ ನೀರು ಬಂದು ಸೇರುತ್ತಿರ್ತವೆ ಉಪ್ಪಿರುತ್ತೆ ಅದನ್ನ ನೀವು ಬಿತ್ತನೆ ಮಾಡಿದ್ರೆ ಅಷ್ಟೇ ಅದು ಸಮುದ್ರದಿಂದ ನೀರನ್ನು ಉಪ್ಪನ್ನು ಹೊರಗೆ ತೆಗಿಬೇಕು
ಹ್ಮ್ ಉಪ್ಪು ಉಪ್ಪು ಮಳೆ
ಉಪ್ಪು ಹಾವಿಯಾಗಿ ಹೋಗೋದಿಲ್ಲ ಉಪ್ಪು ಅಲ್ಲಿ ಇರುತ್ತೆ ನೀರು ಅಷ್ಟೇ ಅದ್ರಲ್ಲಿರು ಎಷ್ಟು ಎಚ್ ಟು ಓ ನೀರು ಅಷ್ಟೇ ಹಾವಿಯಾಗಿ ಹೋಗುತ್ತೆ ಮೇಲೆ ಹ ಹಾವಾಗಿ ಹೋಗಿದ್ದು ಏನಿರುತ್ತಲ್ಲ ಅದನ್ನ ಡಸ್ಟ್ ಅಂತಾರಲ್ಲ ಡಸ್ಟ್ ಎಲ್ಲ ಸರೌಂಡಿಂಗ್ ಆಗುತ್ತೆ ಅದು ನಾನು ಮರ್ತಿದ್ದೇನೆ ಹೇಳಬೇಕಂದ್ರೆ ಅದನ್ನ ಬಹಳ ತುಂಬಾಗಿದೆ
ಹೌದಾ ಸಮಯ ಸಮಯ ನೋಡಲ್ ನೀವು
ನೋಡ್ತೀವಿ ನೋಡ್ತೀವಿ ಇರ್ಲಿ ಹ್ಮ